ಹಲೋ
ಏನ್ ಮಾಡಕತ್ತೀರ ಅಕ್ಕರಾಮೀರಿ
ಹಾ ಕುಂತಿದವ ನೋಡ ನೀವು
ನಾವು ಕುಂತೀವಿ
ಊಟ
ಊಟ ಆಯತವಾ ನಿಮ್ಮ್ದ
ನಮ್ದು ಆಗೇದ ನೋಡವಾ
ಏನ್ ಮಾಡಿದ್ರ ಉಣಕ್ಕ
ಈ ಏನುವ ಬದನಿಕಾಯಿ ಪಲ್ಯ ಬ್ಯಾಳಿ ಅನ್ನ ಸಾರು
ಹ್ಞೂ
ನೀನೇ ಉಣಸತಿ ಗೆ ಹೋಗಿ ಅದು ಇದು ತಿಂದಿಯನ
ಹ್ಮ್
ತಪ್ರಪ್ಪೂಕ ಹೋದಾಗ ಹಂಗೆ ಇರ್ತದ ಅದ
ಹಾರಿ ಇವ ಏನ ಈಗ ಏನ ಸೀಸನ್ ಹೇಳಲ್ಲ ಅಣ್ಣ.
ಹು ಮಾವಿನಹಣ್ಣ.
ಮಾವಿನಹಣ್ಣ ಅಂತರೂ ಇಲ್ಲೇ ನಮ್ಮ ಊರಾಗ ಗಿಡದಾಗೆ ಬಾಳ ಸಿಗ್ತಿದ್ದು.
ಹಾ
ಇಲ್ಲೇ ತಗೊಂಡು ತಿಂದಿವ ಅವನು,
ಗಿಡದಾನೋ ಚೋಲೋ ಯವ್ವ ಮಾರಕ್ಕ ಬರ್ತರಿ ಏನು ಸ್ವಾದ ಇಲ್ಲ ಅವ
ಹು ಏ ತ ರುಚಿರಲ್ಲಾ ಸಪ್ಪಗ ಇರ್ತವ ಮತ್ತ ಈಗ ಅಂತ್ ಆಯ್ತು ಮಳಿ ಬಂದ್ಮೇಲೆ ಎಲ್ಲಾ ಇದಗ ಬಿಡ್ತಾವ ಅವ,
ಹೌದ ಹೂ
ಇಲ್ಲೇ ಊರಾಗ ಗಿಡ ಇದ್ದರಾ ಮಾರಕ ಬಂದಿದ್ರ ಅವಲ್ಲಿ ಸ್ವಲ್ಪ ಚಲೋ ಇದ್ದವು. ಒಂದ ಎರಡ ಮೂರ ಸತಿ ಅವರ ಬಲಿ ತಗೊಂಡಿ. ಒಂದ ರಿಲೀಸ್ ಸ್ಕೂಲಿಗ ಹೋದ.
ಹ ಅವರ ಬಂದಾರ ಈಗ ಅವರೇ ಬಂದಿ ನೀರು ತುಂಬಿನಿ ಅಲ್ಲಿ ಖಾಲಿ ಹಂಗೆ ನೀರು ಹೊಂಟ ಈಗ ಜಳಕ ಮಾಡತಾರ ನೋಡ ಇಬ್ಬರು. ಹುಡಗನ ಕಡತಾವ ಅದಕ್ಕೆ ಬಿಟ್ಟು ಬಂದಿನೀ ಇಲ್ಲಾ ಮಾತಾಡಸ ಕೋಡಲ್ಲ ಈಗ
ಯಾ ಇದಕ್ಕ ಪೃಥ್ವಿ ಕುನಿತಾಳ ಜಳಕ ಮಾಡ ಕುಂತಾರ,
ಹಾ ನಳದಾಗ ನೀರ ಬರತ್ತವ ಜಳಕ ಮಾಡತ್ತಾರ.
ನೀರಿಗೆ ಅವ್ರಿಗೆ ಬುದ್ಧ ಅದವ,
ಹಾ ನಮ್ಮ ಮನೆಯವರು ಅದಕ್ಕೆ. ಇವತ್ತ ಊಣಸತ್ತಿ ಅಂತ ಹೋಗಿದ್ರ ನಾಳಿಗ ನಮ್ಮ ಲಕ್ಷ್ಮಿ ನಾದ್ನಿ ದೊಡ್ಡಕೀ ಹಡದಾಳ ಹಡದಿಲ್ಲ ಆಕಿ ಇನ್ ನಾಳೆಗ ಆ ಹುಡಗಿ ಬರ್ಡೇ ಒಂದ ವರ್ಷದ ಆಯ್ತ ಅದ ಆಕಿ ಹೊಂಟ ಹೊಂಟಳ ಎಕ್ಸಾಮಿನ ಬುಧವಾರ ಏನ್ ಬೇಸ್ತಾರದ ಅಂತ.
ಹೂ
ಹೊಂಟಳ?
ಹೂ ಹೂ
ಆ ಅದಕ್ಕೆ ಬ ಬರ ಬಟ್ಟೆ ತೊಂಬ ಅಂದಿದ್ರ ಆ ಹುಡುಗಿಗೆ ತಾ ತರಾಕತ್ತಿದ್ದೆ.
ಹೂ ಹು
ಹಾ ಮುಂಜಲೇ ಹೋಗ್ಯಾರ ಅವರು ಒಂಬತ್ತು ಏನೂ ಒಂಬತ್ತ ಆಗಿದ್ದಿಲ್ಲ ಅವಾಗ ಹೋಗ್ಯಾರ ನೋಡ
ಹೂ ಹು ಈಗ ಯಾರ ಯಾರ ಹೊತ್ತರೆ ನಾಳಿಗ ಬರಡೇಗ
ನಮ್ಮ ತಂಗಿ ಗಂಡ ಅಕಿ ಹೋತಾರಂಗ ಗೊತ್ತಿಲ್ಲ ಇನ್ನ ನಮ್ಮ ಮಾವ ಅತ್ತಿ ನಮಗ ಹೋಗ ಅಂದರ್ ನಂಗ ಆಗಲ್ಲ ನಮ್ಮದೇ ಕೆಲಸ ಅವನ ಮಾಡಾತ್ತಿದಿನ್ನೆಲ್ಲ.
ಹೂ
ನಾಳೆಗೆ ಹೋಗಿ ರವಿವಾರ ಇದೆವ ಸೋಮವಾರ ಮೂರು ಮೂರು ದಿನ ಗಂಟಲ್ಲೇ ಆ ಕೆಲಸ ಮಾಡೋರಿಗೆ ಆಗಲ್ಲ ಅವು,
ಆಗಲ್ಲ ಆಗಲ್ಲ
ಹೂ ಓಕೆ ನಾವ ಒಲೆ ಅಂದೆ.
ಹೂ
ಯಾರ್ಯಾರ ಹೊತ್ತರ ಅನ್ನ ನೋಡ ನಾಳೆಗ ಬರ್ತಾರ ಅವರ ಬೆಳಿಗ್ಗೆ ಇಲ್ಲಿ ಕೆಲಸ ಆಗತ್ತದ
ಹ್ಮ್ ಹ್ಮ್
ನಾನು ಗಂಡ ಆಗಳೆಗ ಅದು ಸ್ಕೋರ್ಸ್ ಹೇಳಗತ್ತಾನ ಎಮ್ ಲ್ಯಾಬ್ ಅಂತ ಹೇಳಿ. ಅದು ಇದರೋಗ ಹೊಡದ ನೋಡಿದ್ರ ಎಮ್ ಲೀಬ ಅದದು ಲ್ಯಾಬ್ ಇಲ್ಲ ಅದ, ಎಂ ಕ್ಯಾ ಎಂ ಕ್ಯಾಪ್ಟಲ್ ಎಲ್ ಐ ಬಿ.
ಹೂ ಎಲ್ ಐ ಬಿ.
ಲೀ ಬಂತ ಅದ ಹಾ ಅದು ಸ ಇದು ಸ ಲೈಬ್ರರಿ ಇನ್ಫಾರ್ಮೇಶನ್ ಸೈನ್ಸ್ ಏನ ಅದು ಅದು ಅದ್ರ ಬಗ್ಗೆ ಓದದದದು ಹ ಅದ್ರೊಳಗ ಯಾವ ಯಾವ್ದ ಯಾವ್ದಕ್ ಸಂಬಂಧ ಪಟ್ಟಿದ್ದು ಓದ್ಬೇಕ ಅನ್ನೋದು ಐತೆ ಅದ್ರ ಒಳಗದು ಈಸದ ಕಾಲೇಜ್ ಗ್ರಂಥಾಲ ಬೇರೆ ಸಂಬಂಧ ಪಟ್ಟಿದ್ದಿರ್ತದಂತ
ಹ್ಮ್
ನಾನ್ ಇದ್ರ ಚೆಕ್ ಮಾಡಿ ನೋಡಿದೆ ಈ ಸರ್ ಪಿಯುಸಿಗೆ ಬೇರೆ ಸಂಬಂಧ ಪಟ್ಟ ಇದ ಇರ್ತದಂತ ಬೇರೆ ಬೇರೆ ಅ ಅಂದ್ರ ಅದ್ರ ತಕ್ಕಂಗ ಇರ್ತದತ್ತದ ಕೋರ್ಸ್ ಅಂದ್ರೆ ಓದಕ ಈ ಸ್ದ ಹಾ ಕಾಮರ್ಸ್ ಒೋಗ ಸಬ್ಜೆಕ್ಟ್ ಹೆಂಗ ಆರ್ಟ್ಸ್ ಒಳಗೆ ಹೆಂಗ
ಹ್ಮ್ ಹ್ಮ್ ಹ್ಮ್
ಅದ್ರ ತಕ್ಕ ನಾನ್ದು ಚಾರ್ಜ್ ಬಿಟ್ಟ ಹಟ್ಟಿ ಳಗೆ ಒಡದ್ ನೋಡಿದೆ ಅದ್ರೊಳಗೆ ಎಲ್ಲಾ ತೋರಿಸಸತದಲ್ಲ ಅದ ಏನ್ ಬೇಕ ಅನ್ನದು ಆದ್ರೆ ಅಡಂದ್ ನೋಡಿದವ ಹಿಂಗ ಕ ಕೊರ್ಸ ಆದ್ರ ಈಷ್ಟಿನ ಆ ಕರ್ಸ ಕೇಳಿಲ್ಲಾನ
ನಾ ಕೇಳ ಗ್ರಂಥಾಲಯಕ್ಕನ ಕೋರ್ಸಿ ಇರ್ತದ ಅಂತೇಳಿ
ಹ್ಮ ಒಟ್ ಗ್ರಂಥ ಒಟ್ಟ ಇದು ಗ್ರಂಥಾಲಯ ಸಂಬಂಧಪಟ್ಟಿದ್ದ ಅಂತ ನೋಡಿಿದದು ಕೋರ್ಸ್
ಹ್ಮ್ ಹೆಮಲಿಬ
ಹಾಂ
ಹ್ಮ್
ಎ ಎರಡು ವರ್ಷ ಒಂದು ವರ್ಷ ಇರ್ತದೆ ಅಂದ್ರೆ
ಹ್ಮ್ ಹ್ಮ್
ಅಂತ ಹೇಳಿದರ
ಹುಡುಗಿದ ಬರ್ಡೇ ಜೋರ ಅದ ಹೋಗ್ತಾರಾನ ನಂದ್ರ ನಾಳಿಗೆ
ಹಾ ಫಸ್ಟ್ ನೆ ವರ್ಷದಲ್ಲ
ಹ್ಮ್ ಹ್ಮ್
ವ ಅಬ್ತಾರೆ ಅಬ್ ಪಾರ ಅತ್ತೆ ಎಲ್ಲ ಬ್ಯಾಡ ಅಂದ್ರೆ ಅತ್ತ ಅವರ ಹುಡುಗಿನಪ್ಪ ಇಲ್ಲ ನನ್ನ ಮಗಳು ಫಸ್ಟ್ನನೆ ವರ್ಷದಾನ ಜೋರನೇ ಮಾಡ್ ಇನೊನ್ನತ್ತ
ಯಾರು ಹುಡುಗಿಯ
ಹಾ ಹುಡುಗಿ ತಂದೆ
ಹ್ಮ್ ಹ್ಮ್ ಯಾರಪ್ಪಿಲ್ಲ ಯಾರ್ ಬೇಡ ಅಂದ್ರ
ಅವ್ರತ್ತಿ ಈಗ ಅವ್ರ ನಮ್ಮ ಲಕ್ಷ್ಮಿಯವ್ರ ಅತ್ತಿ
ಹ್ಮ್ ಹ್ಮ್
ಬ್ಯಾಡ ಅಂದ್ಲಂತ ನನ್ನ ಮಗಳಗ ನ ಮಾಡ್ತೀನಿ ಜೋರ ಮಾಡಕ
ಹ್ಮ್ ಹ್ಮ್
ಫಸ್ಟ್ ವರ್ಷ ಮಕ್ಕಳ್ದ ಖುಷಿ ಇರೋದೇ ಅಲ್ಲ
ಹ್ಮ್ ಮಮತ್ ಆಮೇಲೆ ಹೆಂಗನ ಆ್ತು ಫಸ್ನೇ ವರ್ಷ
ಹಾ ಅದು ಏನ ಅವ ಯಾವ ಗೇಮ್ ಳಗೆ ಏನು ಎದ್ರಾಗ ಅರ ಸರಿಏನು ಎಷ್ಟಟ್ರಾ ಅಮೌಂಟ್ ಗೆದ್ದು ಬರ್ತ ತೊಡಿಯಕನ ಬಂಗಾರಂತ ನನ್ನದು ಮಗಳಿಗೆ ಆ ಕಿರೆ ಅಂತ ದುೃಷ್ಟ್ದಿ ಇರುವಾಗ ಮಗಳು
ನೋಡುವ
ಅರ್ಧತಳಿ ಚೈನ್
ಹ್ಮ ಹೊಳಂ
ಹಾ. ಕೊಳ್ಳೋಂತನ್ನು.
ಹ್ಮ್. ನೀವ್ ಸ್ವಪೊಬ್ರಬಸ್ ಫಸ್ಟ್ ಗ ಹೆಣ್ಮಕ್ಳು ಹಟ್ಟಿರ್ತಾರಲ್ಲ.
ಹಾಂ.
ಹಾಂ.
ನೋಡ್ ಬರೇ ಹೆಣ್ಣ್ ಹುಡ್ಗಿನ ಜೀವ ಮಾಡ್ತಾರ.
ಅದ್ಕ ಭಾಗಮ್ಮ ಹೆಂಗ್ ಮಾಡ್ಬೇಕ. ಓ ಈಸ್ ದಿನ ಎಲ್ಲ ಕಲ್ತು ಈಗ ನಾ ಎರಡ ಸಾವಿರದ ಇಪ್ಪತ್ತರಾಗ ನಾನು ಡಿಗ್ರಿ ಮುಗ್ದದವ. ಈಗ ಎಲ್ಲಾ ಓದುದ ಮರ್ತ ಬಿಟ್ಟಂಗಗದ ಈಗ ಒಳ್ಳಿ ಹೋಗಿ ಕೋರ್ಸ್ ಮಾಡ್ಬಾ ಅಂದ್ರೆ ಎದಿ ಡಬ್ ಅಂತದ.
ಅಕ್ಕ ಸುಮ್ ಮಾಡ್ರಿ.
ಏ ಇಲ್ಲ ಎಕ್ಸಾಮ್ ಹೆಂಗಿರ್ತವೆ ಹೆಂಗಿಲ್ಲ ಯಾರಿಗ ಗೊತ್ತ ಬಾಗಮ್ಮ.
ಮೂರ್ ವರ್ಷ ಆಯ್ತ. ಇಲ್ಲ ನಾಲ್ಕ ವರ್ಷ ಆಯ್ತ.
ನೀನ ಇನ್ನ ಮಕ್ಳಿಲ್ಲ ಮರಿ ಇಲ್ಲ ಸಣ್ಣಕ್ ಇದ್ಯವ.
ಕೆಲ್ಸ ಮಾಡಣಾಗ್ ಬಿಡ್ತೀನಿ.
ಅಲ್ಲ ಮಕ್ಕಳಿಲ್ಲ ಮರಿಲ್ಲ ನಿಂಗ್ ನಡೀತದೀನ.
ಏ ಆಯ್ತ್ ನಿಮ್ ಊರಿಗೆ ಎಲ್ಲ ದೊಡ್ಡವೋಗ್ಯವಲ್ ನಮ್ ಊರಾಗ ನೀ ಏನ್ ಕೇಳ್ತ ಅಕ್ಕ. ಹ್ಮ್ ಎಲ್ಲಾಗ ಅಂಗನವಾಡಿ ಟೀಚರ್ಸ್ ಈ ಡಿಗ್ರಿನೇ ಈಗ ಈಗ ಮಾಡ್ಯಾರ.
ಹೌದ ನಮ್ಮ್ ಊರಾಗ ಬರಯವಾಗ ಟೆಂತ್ ಮ್ಯಾಗ ಮತ್ತ ಪಿು ಸಿ ಡಿಗ್ರಿ ಈಗಗ ತೊಕೊಂಡಾರ ಅವರ.
ಹ್ಮ್ ಮತ್ ಎಲ್ಲಾರ ಮತ್ ಈತ ತಕೊಂಡ ಅವ್ರತ್ರಿ ಮಕ್ಳ ಆಕಡೆ ಬಂದಾವ. ಅವ ಎಲ್ಲಾ ಮತ್ತ್ ಡೈರೆಕ್ಟ್ ಇರ್ತಾವಲ್ಲಾ.
ಡೈರೆಕ್ಟ್ ಇರ್ತಾವ ಬಿಡು ಹೆಂಗ್. ಅಂದ್ರೆ ಎಕ್ಸಾಮಿ ಸರ್ ಡಿಗ್ರಿ ಹ್ ಹೆಂಗ ನಡೀತಾವ ಹಂಗಿದ್ರ. ಚಲೋ ಬಿ ಎಡ್ ದ ಎಷ್ಟಿಕ್ ನಡಿತಾವ ಡಿ ಎಡ್ ದಷ್ಟಿಕ್ ನಡತಾವ ಅಂತ.
ಹ್ಮ್ ಬಿ ಎಡ್ ಡಿ ಎಡ್ ಸ್ಟ್ರಿಕ್ ಹಾಕ್ಕಾರ. ಹ್ಮ ಡಿಗ್ರಿವ ಎಲ್ಲ. ಡಿಗ್ರಿ ಎಲ್ಲ ಸುಮ್ಮ್ ಹಂಗೆ ಇರ್ತವಂದ ಕಾಮಾನ.
ಮತ್ತತ ಹಂಗಿದ್ರೆ ಹೆಂಗ ಹೇಳು. ಸ್ಟ್ರಿಕ್ಟ್ ಇರ್ತನ ಅತ್ತ್ ನಾ ಅನ್ನಿನಾ.
ಹೇಳ್ರಿ ಒಂದ್ಸತ್ತ ಏನ.
ಅದು ಯೂನಿವರ್ಸಿಟಿಯಾಗಿ ಇರ್ತದಂತ ಅದು ಕೋರ್ಸ್ ಇಲ್ಲ ಎಲ್ಲೂ ಇರಲ್ಲಂತ.
ಟ ಇರ್ತದ ಯನಿವರ್ಸಿಟಿಗೆ ಇರ್ತದ ಡೈರೆಕ್ಟ್ ಏನ್ ಇರ್ತದೆ ಇಲ್ಲ ಗೊತ್ತಿಲ್ಲಾ.
ಅದಕ್ಕೆ ಅದ್ನ್ಯ್ ನಿನ್ನ.
ಯೂನಿವರ್ಸಿಟಿ ಎಲ್ಲಿ ಇರ್ತಾವ ಅಲ್ಲೇ ಇರ್ತಾವ ಹಂಗಂದ. ಅದ ಹೆಂಗ್ ನಾವ್ ಗದಗ ಹೋ ಇಲ್ಲ ಪಂಚಾಯತ್ ರಾಜ್ ಇಲಾಖಾದ್ ಯೂನಿವರ್ಸಿಟಿ ಅಂತದ್ ಅಲ್ಲೇ ಇರ್ತ್ತಲ್ಲ.
ಇ್ರರಿ ಇದ್ರದ್ದ ಹೆಂಗಿತ್ತ ನೋಡಿ ಇಲ್ಲ ಅಲ್ಲಿ.
ಹ್ಮ ಹಂಗೆ ಇರ್ತಾನ ಆ ಮತ್ ಅದು ಪಂಚಾಯತ್ ರಾಜ್ ಸಂ ಸಂಬಂಧಪಟ್ಟು ಎಲ್ಲರಗೆ
ಹ್ಮ್ ಅದ ಹೆಂಗಿತ್ ನೋಡಿ ಇಲ್ಲ ಅಲ್ಲಿ ನೋಡಿದೇವಲ್ಲ ನಾವು.
ಹ್ಮ್.
ಹಂಗೆ ಯುನಿವರ್ಸಿಟಿಯಾಗ ಇರ್ತವೇನ ಅಂತೀನ ಬಿಜಾಪುರ್ನು ಇದ್ರ ಬಬೇಕ ಅಂತೀನ.
ಇಲ್ಲ ಏನ್ ಮಾಡಿದ ನವ. ನೋಡೋದ ಏನ.
ಇಂದು ತಲವೇನ ಆಯ್ತು ಮನಗೆ ಏನೋ ಅವರು. ಈ ತಾತ್ಕಾಲಿಕ ತಗೊಂಡು ಪರ್ಮನೆಂಟ್ ಹೆಂಗ್ ಮಾಡ್ಕೊತಾರ ಹೇಳು ಅದು ಕೋರ್ಸ್ ಇಲ್ಲಾರನನೆ.
ಕರ್ ಸುಳ್ಳಾಲದಾ.
ಮ ಕೋರ್ಸಿರ್ಲಾರ ಆಗಲಕ್ಕ ಅ ಕೋರ್ಸ ಕೇಳಿದ್ದ ಮತ್ ಈ ಈಗ್ ಕೇಳ್ಯಾರ ಅಪ್ ಒಬ್ಬ.
ಈಗ ಕೇಳ್ರೇನಾ ಈ ವರ್ಷ ಕರತಾರಲ್ಲಾ ಅದ್ರ ಕೇಳರು.
ಹ್ಮ್ ಹ್ಮ್.
ಈಗ ಅವ ಅನ್ನತ್ತ ಈಗ ಆ ಕೋರ್ಸ್ ಕೆಳಗತ್ತಾರೀ ಇದನ್ನ ಮುಗಿಸ್ಕೊಬೇಕು ಅಂತ. ಇ ಸರ್ ಅಂದಂತಾವ ನಮ್ಮ್ ತಾಲೂಕ್ ಪಂಚಾಯತಿ ಸರ್.
ಹ್ಮ್ ಹ್ಮ್. ಆದ್ರ ಮತ್ ಹಿಂಗೆಲ್ಲ ಮತ್ತ ವರ ಇವು. ತಾತ್ಕಾಲಿಕ ಅಂತ ಕರೆದು ಮುಂದೆಲ್ಲಾ ತಗೋತಾರೆ. ಹಂಗ ಮಾಡ್ತಾರ.
ಕೆ ಹೆಂಗ ಅಂದಾರ ಅಂತಂದ್ರೆ ನೋಡ್ಬೇಕಕ್ ಹೆಂಗ ಆಗುತ್ತತ್ತ ಆದದ್ರ ಮಾಡ್ದ್ ಅಲಿ ಕೂಡುದ ಏನ್ ಮಾಡಕ್ಕ ಆಗಲ್ಲ.
ಹ್ಮ್ ಹ್ಮ ಮಾಡದಿತ್ತಂದ್ರ ಮಾಡೋದಿತ್ತಂದ್ರ ಆಗಿರ್ತಾವ
ಮೊದಲ್ನವರು ನೋಡಿದ್ರ ಅವ್ರಿ ನೋಡಿದ್ರಿ ಏನು ಬರಲ್ಲ ಹಂಗ ಅದಾರ ಹಾ ಒಮ್ಮೆ ಪ ಒಮ್ಮೆ ಸೆಕೆಂಡ್ ಪಿಯುಸಿ ಅಲ್ ಡಿಗ್ರಿ ಆಲಿ ಒಮ್ಮೆ ಅದಕ್ ಓಡಸ್ಬಹದು ಆ ಕೋರ್ಸ್
ಸೆಕೆಂಡ್ ಪಿಯುಸಿ ಡಿಗ್ರಿ ಮತ್ ಇದ್ರಾಗ ಡಿಗ್ರಿ ಮ್ಯಾಗ ಇನ್ನೊಂದ್ ಯಾವ್ದನ ಕೇಳಿದ್ರ ಹಂಗ ನಡತತಿ ಇಲ್ಲ ಗೊತ್ತಿದ್ದ್ ಅ ಬಿ ಎಡ್ ಡಿಯಡಾನ ಯಾವ್ದಾನ ಅವಾನ ಹೆಂಗನ ಗೊತ್ತಿದ್ದು ಇಲ್ಲ ಇಲ್ಲಿ
ಇಲ್ಲ ಅಲ್ಲ ರೇಖಾಲ್ಲ ಇದು ಬ ಅದು ಇರುದೇ ಕೋರ್ಸ್ ಅದು ಲೈಬ್ರರಿ ಬುಕ್ ಕ ಸಂಬಂಧ ಪಟ್ಟಿದ್ದ ಕೋರ್ಸ್ ಅಂತವು
ಹ್ಮ್
ಅದ್ರಗೋಸ್ಕರ ಅದನ್ನ ಕೇಳೋಣ
ಲೈಬ್ರರಿ ಅಂದ್ಮ್ಯಾಲ ಅದಕ್ಕ ಲೈಬ್ರರಿ ಒಳಗಿಂದ ಏನ್ ಏನಾದ ಇದು ಇರ್ತಾವ
ಹಾ
ಹಂತದು ಸಂಬಂಧ ಪಟ್ಟಂಗ ಅವ
ಮ್ಮಣ್ ಅದ್ರಾಗ ಅಲ್ಲಿ ಕೆಲ್ಸಾನ ಏನಿಲ್ಲ ನೀನ ಹುಚ್ಚಿ ಬರ ಹುಡುಗರು ಬುಕ್ ಕೊಡೋದು ಯಾರ ಊರಿನ ಸ ಬಂದ್ರೆ ಅವ್ ಹಿರಿಯ್ರರಿಗೆ ಅವ್ರಿಗೆ ಕೊಡದು ಒಂದು ಫೋಟೋ ಹಾಕದು ಅದು ಎಲ್ಲ ಬರದು ಎಷ್ಟು ಅಷ್ಟ ಬಂದರಂದು ಬುಕ್ ಕೌಂಟ್ ತಗೊಳ್ಳೋದು ಅಷ್ಟೇ ಇರೋದೇ ಕೆಲಸ
ಅಷ್ಟೇ ಅದಕ್ಕೇನ್ ಅಲ್ಲಿ ಏನ್ ಹೊಸದ ಇರಲ್ಲ ಏನ ಇರಲ್ಲ.
ಅದ್ ಇಂಥ ಕೋರ್ಸ್ ಅಂದೆ ಹೌದಿಲ್ಲ ಆದ್ರೆ ಪೇಮೆಂಟ್ ಹೆಚ್ಚಾಗಿದಮ್ಮ ಪೇಮೆಂಟ್ ತಕ್ ತಕ್ಕ ಎಜುಕೇಶನ್ ಕೇಳಳಗತ್ತನ್ ಇಪ್ಪತ್ತೇಳು ಸಾವಿರ ರೂಪಾಯಿ ಆಗ್ಯದ ಅಂತ, ಮೊದಲ್ ಬರ ಇಪ್ಪತ್ತೋಳು, ಅಂದ್ರ ಇವ ಬರಿ ಹನ್ನೆರಡ್ ಸಾವಿರ ಹದಿನೈದು ಇತಿಲ್ ಅದು ಹಿಂದ, ಕೋರ್ಸ್ ಹೆಂಗೆ ಕಮ್ಮಿ ಅದ ಅವ್ರಿಗೆ ಅಷ್ಟು ಅಂತ ಈ ಅದು ಕೋರ್ಸ್ ಅದು ಅದಿಲ್ಲ ಕೋರ್ಸ್ ಹೆಂಗೆ ಎಜುಕೇಷನ್ ಜಾಸ್ತಿ ಇತ್ತದ ಅವ್ರಿಗೆ ಹಂಗದತ್ ನೋಡದು ಒಳ್ಳಸ್ನ್ ಬಗಮ್ಮ ಹ್ಮ್